ಹಲೋ ಕಾಶಿನಾಥ್ ಅವ್ರೇ ನಮಸ್ಕಾರ ನಿಮಗೆ.
ನಮಸ್ಕಾರಗಳು ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ನಾವು ಇವಾಗ ಜಸ್ಟ್ ನಾವು. ಕೀಟಶ ಇದು ರೇಷ್ಮೆ ಳ ವಿಭಾಗ ರೇಷ್ಮೆಗುಳ ಭಾಗ ಮಡ ರೇಷ್ಮೆ ಳ ವಿಭಾಗಕ್ಕೆ. ಕೆ ಹೋಗಿದ್ವಿ ಅಲ್ಲಿ ನಮಗೆ. ಷ್ಮೆ ಉಳ ಪ್ರಾಧ್ಯಾಪಕರಾದ ಜ್ಯೋತಿ ಬಿರಾದರ್ ಮೇಡಮಂ ಅವರ ಪ್ರಯೋಗರಾಯದಲ್ಲಿ ನಾನಾ ತರ. ಪ್ರಯೋಗಿಕಗಳನ್ನು ವೀಕ್ಷಿಸಿ ಬಂದವು ನೀವು.
ನಾವು ಏನಿಲ್ಲ ಗ್ರಂಥಾಲಯದ ಮುಂದೆ ಹೊರಟಿದ್ದೆವು ಗ್ರಂಥಾಲಯದ ಮುಂದೆ ಹೊರಟಿ ಸೀದಾ ವಸತಿನಿಯಲೆ. ಹೋಗಬೇಕೆಂದು ಯೂಚಿಸಿದ್ದೇವೆ ವಸತಿನಿಲ. ಕೆ ಹೋಗಿ ನಾವು ಸ್ವಲ್ಪ ಮುಖ ಮುಕ ಕೈ ಕಾಲಗಳನ್ನು ತೊಳೆದುಕೊಂಡು ನಾವು ಹೊಲದೈ. ಶಿಕ್ಷಣ ಕ್ಲಾ ಹೋಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಾವು. ಎಲ್ಲ ದೈಹಿಕ ಶಿಕ್ಷಣದ ವರ್ಕ್ ಕೆಲಸಗಳನ್ನು ಮಾಡ್ತೇವೆ.
ನೀವು ದೈಹಿಕ ಶಿಕ್ಷಣ ವಿಭ ದೈಹಿಕ ಶಿಕ್ಷಣ ಶಿಕ್ಷಕರ ಜೊತೆ ನೀವು ಮಾತನಾಡಿ. ಎಲ್ಲಾ ಕ್ರೀಡಾಗಳನ್ನ ನೀವು ಕಲತಿದ್ದೀರಾ ನ ಇನ್ನ ಕ್ರೀಡಗಳನ್ನು ಆಟ ಆಡ್ತಾ ಇರ್ಬೇಕ.
ಇನ್ನ ಎಲ್ಲಾ ಕ್ರೀಡೆಗಳನ್ನು ನಾನು ಕಲತಿಲ್ಲ ಸ ಕೆಲವು ಕೆಲವುಗಳನ್ನು. ಕಲಿತಿದ್ದೇನೆ ಅವುಗಳಲ್ಲಿ ಪರಿಣಿತಿ ಹೊಂದಬೇಕೆಂದು ಅನ್ಕೊಂಡಿದ್ದೇನೆ ಆದರೆ. ಎಲ್ಲಾ ತರಹದ ಕಲೆಗಳನ್ನು ದೈ. ಕ ಶಿಕ್ಷಣಗಳನ್ನು ಕಳಿಯಬೇಕಂದು ನನ್ನ ಉದ್ದೇಶ ಆದರೆ ಏನ್ ಮಾಡ್ತೀರಾ ಎಲ್ಲ ಆಗುತ್ತಿಲ್ಲ.
ಹಾ ಮತ್ತೆ ಮತ್ತೆ ಏನ್ ಸಮಾಚಾರ ನಿಮ್ಮ ಆರೋಗ್ಯ ಎಲ್ಲಾ ಚೆನ್ನಾಗಾಗಿದೆನಾ.
ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ ಗಾಳಿ ಹಧಿ ಬಸುವ ಅನ್ನೋ ವಿದ್ಯಾರ್ಥಿ ಒಳ್ಳೆ ವಿದ್ಯಾರ್ಥಿ ಅವನು. ಒಳ್ಳೆ ವಿದ್ಯಾರ್ಥಿ ಒಳ್ಳೆ ಒಳ್ಳೆಯ ಬಹಳ ಉತ್ತಮವಾದ ವಿದ್ಯಾರ್ಥಿ.
ಗಾಳಿ ಹಾರಿ ಬಸುವ ಬಹಳ ಅತ್ಯುತ್ತಮವಾದ ವಿದ್ಯಾರ್ಥಿ ಅವನು ಆಂಧ್ರ ಪ್ರದೇಶದ ಒಂದು ಸಾಮಾನ್ಯ ವಿದ್ಯಾರ್ಥಿ. ಕರ್ನಾಟಕಕ್ಕೆ ಓದಲು ಬಂದಿದ್ದಾನೆ.
ಹಾ ಆಂಧ್ರ. ಪ್ರದೇಶದಿಂದ ಕರ್ನಾಟಕಕ್ಕೆ ಬಂದು ಈ ಕೃಷಿ ಮಹಾವಿದ್ಯಾಲಯದಲ್ಲಿ. ಒಳ್ಳೆಯ ತರದ ತರಬೇತಿಯನ್ನು ಪಡೆಯುತ್ತಿದ್ದಾನೆ. ಚಕ್ರಸಾಲಿಯವರು ಹಳಗಳನ್ನು ಹಿಡಿಯಲು ಹೋಗುತ್ತಿದ್ದಾರೆ.
ಹೌದು ಚಕ್ರಸಾಲಿಯವರು ಕೀಟಗಳನ್ನು ಹಿಡಿಯಲು ಹೋಗುತ್ತಿದ್ದಾರೆ ಅವರ ಜೊತೆ ಅವರ ಸಹೋದರ ಅನದ ವಿನಾಯಕ್. ಸ್ವಾಮಿ ಕೂಡ ಅವರ. ಹುಳ ಹಿಡಿಯುವ ತಂತ್ರಗಳನ್ನು ತಂದು ಆ ತಂತ್ರಗಳ ಮುಖಾಂತರ ಗಿಡದಲ್ಲಿ. ಔಷಧ ವಿಭಾಗದಲ್ಲಿ ಅವರನ್ನು ಕೀಟಗಳನ್ನು ಹಿಡಿಯಲು ನೋಡ್ತಾ ಇದ್ದಾರೆ.
ಹ ನಮ್ಮ ಕಾಲೇಜಲ್ಲಿ ಔಷಧ ವಿಭಾಗವು ಒಳ್ಳೆ ತರದ ಔಷಧ ಸಸ್ಯಗಳನ್ನು ಒಳಗೊಂಡಿದ್ದು. ನಮ್ಗೆ ಬಹಳ ಹೆಲ್ಪ್ ಮಾಡತೇ ನ ಅಮಂದ್ರೆ. ಆರ್ಥಿಕವಾಗಿ ಹೇಲ್ಪ್ ಮಾಡುತ್ತೆ ಮತ್ತ ನಮ್ಮ್ ಯಾರಿಗೇನ್ ಆರಾಮ್ ಇದ್ದಿರ್ಲ ಅಂದ್ರೆ. ಆರಾಮ್ ಮಾಡೋದಕ್ಕೆ ನಾವು ಯಾವ ಈಸ ಔಷದ್ ಸಸ್ಯ. ಗಳನ್ನು ತೆಗೆದುಕೊಂಡು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು.
ಹೌದೌದು ನಿಮಗೆ ನಿಮಗೆ ಗೊತ್ತಿದೆನಾ ಇಲ್ಲಿ ಶಾಮರಾವ್ ಕುಲಕರ್ಣಿ ಅವರು. ಇದರ ಎರಡು ಲಕ್ಷ ರೂಪಾಯಿ ಮೊತ್ತವನ್ನು ತೆಗೆದುಕೊಂಡಿದ್ದಾರೆ.
ಹೂ
ಹೌದೌದು ಮತ್ತೆ ಇನ್ನೊಂದು ಏನಂದರೆ ನಿಮಗೆ ಆಹ ಕ್ರೀಡಾಕೂಟದಲ್ಲಿ ಯಾವ ಕ್ರೀಡೆಯನ್ನು ನೀವು ಬಹಳ ಅತ್ಯುತ್ತಮವಾಗಿ ಆಡ್ತಾ ಇರಿ
ನಾವು ದೈಹಿಕ ಶಿಕ್ಷಣದಲ್ಲಿ ಆ ವಾಲಿಬಾಲ್, ಪುಟ್ಬಾಲ್ ಮತ್ತೆ ಇದೇ ತರಹದ ಕಬಡ್ಡಿ ಎಲ್ಲಾ ತರಹದ ಆಟಗಳನ್ನು ನಾನು ಇಷ್ಟಪಡ್ತೇನೆ. ಅದರಲ್ಲಿ ಬಹಳ ಇಷ್ಟ ಪಡುವ ಆಟ ಎಂದರೆ ನಾನು ಫುಟ್ಬಾಲ್ ನ್ನು ಇ ಇಷ್ಟಪಡ್ತೇನನೆ ಯಾಕೆಂದರೆ ಒಂಥರ ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡು ಭಾಳ ಇಷ್ಟಾ ನನಗೆ.
ನೀನು ಫುಟ್ಬಾಲ್ ಮತ್ತು ಕ್ರಿಕೆಟ್ ಬಹಳ ಅತ್ಯುತ್ತಮವಾಗಿ ಬಹಳ ಇಷ್ಟಪಟ್ಟು ಇಚ್ಛೆಯನ್ನು ತಲೆಯಲ್ಲಿ ಇಟ್ಟಕೊಂಡು ಎಲ್ಲಾ ಚೆನ್ನಾಗಿ ಆಡ್ತಾರ ಹೌದಾ
ಹೌದ ಹೌದು ಎಲ್ಲಾ ತರಹದ ಗೇಮ್ ಗೋಳನ್ನು ಆಡ್ತಿವಿ ಇಚ್ಛೆಯಿಂದ ಆಡ್ತೇವೆ ನಾವು
ನಿಮ್ದು ಎಊರು ಎಂಬ ನಿಮ್ದು ಎಊರು ಎಂಬ ಗ್ರಾಮ ಮತ್ತೆ ಇ ನಿಮ್ದ ಸುರಪುರ್ ತಾಲೂಕಿನ ಮತ್ತೆ ಯಾದಗಿರಿ ಜಿಲ್ಲೆಯವರು ಅವರು ಹೌದಾ ನಿಮ್ಗೆ ಯಾದಗಿರಿ ಜಿಲ್ಲಾ ಬಹಳ ಹಿಂದುಳಿದ ವರ್ಗಗಳು ಆದರೆ ಮಾತ್ರ ಆದರೆ ಮ
ಏ ಬಸವರಾಜ್ ಅವ್ರೆ ನೀವು ನೀವು ಆತರ ಅನು ವಾಗಿಲ್ಲಾ ನಮ್ದು ಹಿಂದುಳುದಿಲ್ಲ ನೀವು ಅಷ್ಟೇ ಅದು ದೇ ಶೈಕ್ಷಣಿಕವಾಗಿ ಅಷ್ಟೇ ಹಿಂದುಳಿದಿದೆ
ಶೈಕ್ಷಣಿಕ ಅದೇ ನಾನು ನಿನ್ ಪರವಾಗಿ ಮಾತಾಡ್ತಾ ಇದ್ದೀನಿ ಶೈಕ್ಷಣಿಕವಾಗಿ ಕೂಡ ಹಿಂದುಳಿದಿಲ್ಲಾ ಅದೇ ನೋಡಿ ನಿಮ್ಮ ತಲೆಯ ನಿಮ್ಮ ಪ್ರಾಯೋಗಿಕ ಯೋಚನೆಗಳನ್ನು ನೋಡಿದರೆ ನನಗೆ ಬಹಳಾ ಇದೆಯೇ ಇದೆಯಾ ತುಂಬಾ ಹೃದಯಸ್ ಸ್ಪರ್ಶೆ ಆಯ್ತು ಯಾಕಂದ್ರೆ ನೀವು ಬಹಳ ಪ್ರಯೋಗಿಕವಾಗಿ ಆಲೋಚನೆ ಮಾಡ್ ನಿಮ್ಮಷ್ಟು ಜ್ಞಾನ ಇನ್ನಿತರ ವಿದ್ಯಾರ್ಥಿಗಳಲ್ಲಿ ಎಲ್ಲಿಯೂ ನೋಡಿಲ್ಲಾ ನಾನು ಕೃಷಿ ಮಹಾವಿದ್ಯಾಲಯ ಭೀಮ್ರಾಯನ್ ಗುಡಿಯಲ್ಲಿ.
ಹಾ ಮತ್ತೆ ಏನ್ ಸಮಾಚಾರ ನಾನು ಈ ಈಗ ಒಂದ ರತೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದೆ ಆ ರಸ್ತೆ ಪೂರಾ ಎಲ್ಲಾ ತರಹದ ಮರಗಳನ್ನು ಹೊಂದಿದೆ ಶೀಮಾರೂಪ ಬೇವಿನ ಮರಾ ಹೋಂಗೆ ಮರಾ ಬೀದಿ ದೀಪಗಳು ಬಹಳ ಬ ಬದಿಯಲ್ಲಿ ರಸ್ತೆ ರಸ್ತೆಯಲ್ಲಿ ವಾಹನಗಳು ಚಲಸ್ತಾ ಇವೆ. ದೊಡ್ಡ ರಸ್ತೆ ದೊಡ್ಡ ಹಾದಿ ಅದು ಅದು ಕಲಬುರ್ಗಿಯಿಂದ ಅ ಶಾಪೂರ್ ಶಾಪುರ್ ಟು ರಾಯಚೂರ್ ಎಲ್ಲಾ ತರಹದ ಮಾರ್ಗಗಳನ್ನು ಸೇರುತ್ತದೆ.
ಇದು ಬಹಳ ಅಹ್ ಅ ಅತಿ ದೊಡ್ಡ ರಸ್ತೆ ಇಲ್ಲಿ, ಕೃಷ್ಣ ಭಾಗ್ಯ ಜಲ ನಿಗ ನಿಗಮ ನಿಯಮಿತ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಯಾದ ಎಲ್ಲಾ, ನಾಲ್ಕು ಜಿಲ್ಲೆಗಳಿಗೆ ನೀ ನೀರನ್ನು ಕೊಡುತತ್ತದೆ ರೈತರಿಗೆ ಬಹಳ ಅನುಕೂಲವನ್ನು ಮಾಡಿಕ ಕೊಡುತ್ತದೆ ಇಲ್ಲಿ ಕಲಬುರ್ಗಿ ಅಥವಾ ನಮ್ಮ ಕೊಪ್ಪಳ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ನಿಮ್ಮ ಯಾದಗಿರಿ ಆಗಿರ್ಬೋದು ಹ ಮತ್ತೆ ಏನು ಇಲ್ಲಿ ಮಾವಿನ ಗಿಡಗಳಿಗೆ ಯಾವ ವೈಶಿಷ್ಟ್ಯಗಳನ್ನು ಹೇಳ್ತೀರಾ ನೀವು.
ಮಾವಿನ ಗಿ ಮಾವಿನ ಗಿಡಗಳು ಮಾವಿನ ಹಣ್ಣುಗಳನ್ನು ಕೊಡ್ತವಿ ಅವು ಮಾವಿನ ಹಣ್ಣುಗಳು ಬಹಳ ರುಚಿ ಕರವಾಗಿರ್ತ ಅವುಗಳನ್ನು ಸೇವಿಸಿ ನೋಡಿ ಅವುಗಳು ಕಗ್ಗು ಇರುವಾಗ ಬಹಳ ಸ್ವಲ್ಪ ಹುಳಿ ಮತ್ತೆ ಕಹಿ ಆಗಿರುತ್ತವೆ ಆದ್ರೆ ಅವೇ ಮರಗಳು ಮಾವಿನ ಹಣ್ಣುಗಳು ಹಣ್ಣಾದಾಗ ಬಹಳ ರುಚಿಕರವಾಗ್ತವೆ ಅ ಮತ್ತೆ ಅವು ಅವುಗಳಲ್ಲಿ ಬಾಳ್ ಪೋಷಿಕಾಂಶಗಳಿರುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೇದ್ದು ಮಾವಿಕಾಯ ಮಾವಿನ ಹಣ್ಣು ತಿನ್ನುವುದು.
ಮಾವಿನ ಹಣ್ಣು ಮಾವಿನ ಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಬಾ ಬಹಳ ಅತ್ಯುತ್ತಮ ಆ ಮಾವಿನ ಕಾಯಿಯನ್ನು ಅತಿಯಾಗಿ ತಿನ್ನುವುದು ಅದು ಬಹಳ ದೇಹಕ್ಕೆ ಸ್ವಲ್ಪ ಹಾನಿ ಉಂಟು ಮಾಡುತ್ತೆ. ಸ್ವಲ್ಪ ನಿಮಗೆ ವಾಂತಿ ಬೇದ ಇನ್ನಿತರ ಸಮಸ್ಯೆಗಳನ್ನು ಮುನ್ಸೂಚನೆಯನ್ನು ನೀಡುತ್ತುತ್ತದೆ ಸೊ ಅತಿಯಾಗಿ ನೀವು ಮಾವಿನಕಾಯಿಯನ್ನು ತಿನ್ನಬಾರದು
ಹೌದೌದು ಮಾನ್ಯಿಕ ಹೆಚ್ಚಿಕ್ ಅಂದ್ರ ಹಂಗ ಆಗತ್ತ ಆದ್ರೆ
ಇವಿಗೆ ಪ್ರಾಧ ಇವಿಗೆ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಕೆ ಪಾಟೀಲ್ ಅವರು ಎಲ್ಲಾ ಗಿಡಗಳನ್ನು ನಿಮಗೆ ಎಲ್ಲಾ ತ ಎಲ್ಲಾ ಗಿಡಗಳ ಸರ್ವೆಯನ್ನು ಮಾಡಿ ನಿಮಗೆ ಒಂದು ಮುಖಕ್ಕ ಮುಖಾಂತರ ನೀವು ಬರೆದುಕೊಂಡು ಅದರ ಲೆಕ್ಕವನ್ನು ಕೊಡ್ಬೇಕ ಅಂತ ಹೇಳಿದ್ರ ನೀವು ಯಾಯ ಗಿಡಗಳಗಳನ್ನು ಎಲ್ಲ ನೋಡಿದ್ರಿ
ನಾವು ನಮ ನಮ್ಗೆ ಪರಿಸರ ಅಧ್ಯಯನದ ಪ್ರಾಧ್ಯಾಪಕರಾದಂತಹ ಡಿ ಕೆ ಪಾಟ ಪಟೀಲ್ ಸರ್ ಅವರು ನಮಗೆ ಬಹಳ ತರಹದ ಮರಗಿಡಗಳನ್ನು ತೋರಿಸರು ಅದರಲ್ಲಿ ನಮಗೆ ಅತಿ ಹೆಚ್ಚಾಗಿ ಕಂಡಂತ ಬೇವಿನ ಮರ ಮಂಗಗೆ ಮರ ಸೀಮಾರೋಪ ಬೇರೆ ರೀತಿಯಾದಂತ ಮರಗಳನ್ನು ಕಂಡಿದ್ದ ಬಹಳ ತರಹದ ಮರಗಳ ಇದ್ದೆ ನಮ್ಮ ಕ ನಮ್ಮ ವಸತಿ ನಿಲಯದ ಮತ್ತೆ ನಮ್ಮ ಆ ಪದವಿ ಪೂರ್ವ ಕಾಲೇಜನಲ್ಲಿ
ಭಾಗದಲ್ಲಿ ಹೊರಾಂಗಣದಲ್ಲಿ ಮತ್ತು ಹ ಹೊರಭಾಗದಲ್ಲಿ ಬಹಳ ಗಿಡಗಳನ್ನು ಸಸ್ಯಗಳನ್ನು ನಾಟಿಸಿ ಅತ್ಯುತ್ತಮವಾಗಿ ಪರಿಸರ ಒಂದು ಪ್ರೇಮಿಯಾಗಿ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಒಕ್ಕೂಟಿಯಾಗಿ ಎಲ್ಲ ಗಿಡಗಳನ್ನು ನಟಿಸಿ ಅದರ ಆಮ್ಲಜನಕ ಪಡೆಯುವುದರ ಒಂದು ಅನುಕೂಲವಾಗುತ್ತದೆ ಎಂದು ನಿಮಗೆ ಅದರ ಮಾಹಿತಿ ಕೂಡ ಕೊಟ್ಟಿದ್ದಾರೆ ನಿಮ್ಮ ಪ್ರಾಧ್ಯಾಪಕರು
ಹೌದೌದೌದು ಮತ್ತೆ ಅವುಗಳು ಅವುಗಳು ಹೇಗೆ ಇದಾಗ್ತವಪ್ಪಾ ಅಂತಂದ್ರ ಗಾಡಿಗಳು ಇವು ಬೈಕ್ ಗಾಡಿಗಳ ವಾಹನಗಳ ಹೊಗೆಯಿಂದ ಎಲ್ಲ ಕೆಡ್ತವೆ ಅಂತ ಹೇಳಿದ ರಾಹುಲ್ ಅವರು ಇಲ್ಲೇದಕ್ಕೆ ಕುಳಿತಿದ್ದಾರೆ ರಾಹುಲ್ ಅವರು ಒಬ್ಬರೇ ಕುಳಿತಿರ್ತಾರೆ ಯಾವಾಗ ಏನು ಯೋಚನೆ ಮಾಡುತ್ತರ್ತಾರೆ ಅವರಿಗೆ ಮಾನಸಿಕ ಸಮಸ್ಯೆ ಇದೆನ್ನಂದು ನನಗೆ ಡೌ ನನಗೆ ತಲೆಯಲ್ಲಿ ಹಳ ಬಿಟ್ಟ ಹಾಗೆ ಹೇಗಿದೆ
ರಾಹುಲ್ ಅವರಿಗೆ ಮಾನಸಿಕ ಒತ್ತಡ ಏನೇ ಇಲ್ಲ ಕಳೆದ ಒಂದು ಒಂದು ವಾರದ ಹಿಂದೆ ಅವರ ಮೊ ಮೊಬೈ ಅವರ ಮೊಬೈಲ್ ಅನ್ನು ತಾವು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಕಳೆದುಕೊಂಡ್ರು ಸೊ ಆ ಚಿಂತನೆ ಏನು ಮಾಡ್ತಿದ್ರು ನಾನು ಆ ಮೊಬೈಲ್ ಅನ್ನು ಹೀಗೆ ಪಡೆದುಕೊಳ್ಳಬಲ್ಲೆ ಮತ್ತೆ ಆ ಮೊಬೈಲ್ ಪೊಲೀಸರಿಗೆ ಪೊಲೀಸ್ ಠಾಣೆಗೆ ನಾನು ಅ ಮೊಬೈಲ್ ಅನ್ನು ತನಿಖೆ ನಡೆಸಲಿಕ್ಕೆ ನಾನು ಕೊಟ್ಟಿದ್ದಾನೆ ಎಂದು ಹೇಳಿದರು
ಹ ಹೌದೌದ ಹೌದು ಆ ಇದದರಿಂದ ಸ್ವಲ್ಪ ಅವರು ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಗೆ ಬಹಳ ಇದು ಮಾಡ್ತಾರೆ ಮಾನಸಿಕವಾಗಿ ವರ್ತನೆ ಮಾಡ್ತಾ ಇದಾರೆ ನಾವು ಏನು ಮಾಡೋದಿಲ್ಲ
ನೀ ನೋಡಿ ಇನ್ನೊಂದು ಕೇಳಿ ನೀವು ದೂರ ಪ್ರಯಾಣ ಮಾಡ್ತಾ ಇದ್ರಿ ನಿಮ್ಮ ಮೊಬೈಲು ಜೇಬುಕ್ಳ್ಳರು ಸರಗಳಳ್ಳರು ಎಲ್ಲರೂ ಇರ್ತಾರೆ ಸೊ ನೀವು ಅವರಿಂದ ಎಚ್ಚರ ಇರಬೇಕು ದೂರ ಪ್ರಯಾಣ ಮಾಡುವಾಗ ನಿಮ್ಮ ನಿಮ್ಮ ತೆಲೆ ಮತ್ತು ನಿಮ್ಮ ಬ್ಯಾಗಿನ ಕಡೆ ಅರಿವಿರ್ಲಿ ಹೌದ ತಾನೆ ನಿಮ್ಮ ವಸ್ತುಗಳ ಮೇಲೆದಿರಬೇಕು ನಾವು ಮನುಷ್ಯರು ನಾವು ಮೃಗುಗಳಲ್ಲ
ಹೌದೌದು ಮತ್ತೆ ನಾನು ಈ ಕಾಲೇಜ್ ಕ್ಯಾಂಪಸ್ಗೆ ಬಂದ ಇಲ್ಲಿ ಎಲ್ಲಾ ತರದ ಮಾ ಮನೆಗಳ ನಾನು ಈಗ ಬಂದು ನನ್ನ ಬಟ್ಟೆಗಳನ್ನು ಚೇಂಜ್ ಮಾಡಿ ಧರಿಸಿ ಬೇರೆ ನಾನು ದೈಹಿಕ ಶಿಕ್ಷಣೆ ಗ್ರೌಂಡ್ ಗೆ ಹೋಗಿ ಒಳ್ಳೆ ತರದ ವ್ಯಾಹ ಗಳನ್ನು ಮಾಡಿ ಒಳ್ಳೆ ತರಹದ ಊಟವನ್ನು ಓಡಿ ಒಳ್ಳೆ ತರಹದ ಆಟವನ್ನು ಆಡುತ್ತೇನೆ ಎಂದು ನಾನು ನಂಬುತ್ತೇನೆ ಯಾಕೆಂದ್ರೆ ನ
ಹ
ದೃಢವಾದ ನಂಬಿಕೆಯೇ ದೃಢವಾದ ನಮ್ಮ ಯಶಸ್ವಿ ಕಾರಣವಾಗುತ್ತದೆ ಹ್ಮ
ಹೌದೌದೌದು ಇಗೆ ನೋಡಿ ನೀವು ಆಕ್ಸ್ಫೋರ್ಡ್ ಕಾಲೇಜ್ ನಲ್ಲಿ ಹೋಗ ಓದದ್ರಂದ ನಿಮ್ಗೆ ಎಷ್ಟ್ ಜ್ಞಾನ ಒಂದು ಬಂದಿದೆ ನೋಡ್ರಿ
ಹಲೋ
ಹಲೋ ಹಲೋ ಕೇಳಿಸಸ್ತಾ ಇದ್ದೀನಾ
ಹ್ಮ್ ಹ್ಮ್ ಹ್ಮ್ ಈಗ ಮುತ್ತಪ್ಪ ಅನ್ನೋರು ಒಳ್ಳೆ ವಿದ್ಯಾರ್ಥಿ
ಮುತ್ತಪ್ಪ ಅನ್ನೋರು ಒಳ್ಳೆ ವಿದ್ಯಾರ್ಥಿ ಮುತ್ತಪ್ಪ ಮುತ್ತಪ್ಪ ಮತ್ತು ಮಂಜುನಾಥ್ ಅವರು ಬಹಳ ಆತ್ಮೀಯ ಸ್ನೇಹಿತರು ಯಾವಾಗ್ಲೂ ಒಂದೇ ಕಡೆ ಇರ್ತಾರೆ
ಹಾ ಈ ಸಂಮೇಶನ್ವರು ದ್ರಾಕ್ಷಿ ಬೆಳೆಗಳನ್ನು ಬಹಳ ಬೆಳೀತಾರೆ ಒಳ್ಳೆಯ ರ ನ ಹೋದು ಸಂನ್ಮೇಶ್ ಅವರು ಒಂದು ಇಪ್ಪತ್ತ ಎಕೆಗೆ ಏನಂದ್ರರು ಒಂದು ಐದುಟಿ ತ
ಕೆಟಿ
ತಿಳಿದುಕೊಳ್ತಾರೆ
ಸಂಮೇಶ್ ಅವರ ತಂದೆ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿದ್ರು ರೌ ತಾನೆ
ಅವ ಅಪ್ಪ ಅವರು ಒಳ್ಳೆ ತರದ ಮೌನಕ ಅಂದ್ರೆ ಈ ತರ ಒಣ ದ್ರಾಕ್ಷಿಯನ್ನು ಮಾಡ್ತಾರೆ ಅದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು
ಅವರು ಅವರಪ್ಪ ಕೃಷಿ ವಿಶ್ವವಿದ್ಯಾಲಯಗಳ ಧಾರವಾಡದಲ್ಲಿ ಮತ್ತು ಬಿಜಾಪುರದಲ್ಲಿ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದು ಊರಿಗೆ ಒಂದು ಕೀರ್ತಿಯನ್ನು ತಡೆದು ನಾನಾ ತರ ರೈತ ರಿಗೆ ಒಂದು ಸಲಹೆ ಕೊಟ್ಟರು ಹೇಗ್ ಬೆಳಿಬೇಕು ನಾವು ಅದನ್ನು ಹೇಗ್ ಸಾಕಣೆ ಮಾಡ್ಬೇಕು ಅನ್ನೋದು ನಾವು ಅವ್ರ ನೋಡಿ ನಾವು ಇನ್ನಷ್ಟು ಚುರುಕ ಅದನ್ನ ಕಲಿಬೇಕಂತದ್ದು ನಮ್ಮ ವಿದ್ಯಾರ್ಥಿ
ಅವ ಅಪ್ಪ ಸಣೇಶ ಅಪ್ಪಗೆ ಪ್ರ ಅಂದ್ರೆ ಹೇಗೆ
ನೀವು ಸರಿಯಾಗಿ
ಹ ಅವರು ಸಂಗಮೇಶ್ವರ್ ಅಪ್ಪ ಅವಿಗೆ ಎಲ್ಲಾ ತರಹದ ಹ್ ನಮ್ಮ ಆ ಹೊತಿನಕ್ಕೆ ಹೊಸತ ನಾವೆ ಒಂದು ಬಂದಿದೆ ಆ ನಾಯಿ ಬಹಳ ಚುರುಕಾಗಿದೆ
ಹಾ ಅದೇ ಕೇಳಸ್ತಾ ಇದ್ದೇನಾ ಅಲೋ
ಹ ನಮ್ಮ ವಸತಿ ನಿಲೆ ಕ್ಕೆ ಒಳ್ಳೆ ಒಳ್ಳೆಯದ ಒಳ್ಳೆ ತರಹದ ನಾಯಿ ಬಂದಿದೆ ಅಂದರೆೆ ಅದು ಬಹಳ ಚುರುಕಾಗಿದೆ ಒಳ್ಳೆ ಮತ್ತೆ ಸೂಕ್ಷ್ಮವಾಗಿದೆ ಬಹಳ ಒಳ್ಳೆಯ ತರಹದಿಂದ ವರ್ತನೆ ಮಾಡುತ್ತದೆ
ಒಳ್ಳೆ ತರ ನಿಮ್ಮ ಸಂಗಮೇಶ್ ಅವರು ಹಳ್ಬೇಕಂದ್ರೆ ಬಾಳ ಸಂಪ್ರದಾನ ಮನುಷ್ಯ ಬಂಗಾರದ ಮನುಷ್ಯ ಅಂತ ಹೇಳ್ಬೋದು ಯಾವಾಗ್ಲು ಒಡೆಯ್ಯ ಅವರ ಮುಖದಲ್ಲಿ ಒಂದು ಕಳೆ ಆಗಿರ್ಬೋದು ನಗು ಆಗಿರ್ಬೋದು ಎಷ್ಟು ಸಂತಸ ತರುತ್ತದೆ ಅಂದ್ರೆ ಇನ್ನೊಬ್ರು ಮಾನಸಿಕ ಒತ್ತಡಕ್ಕೆ ಹೋಗಿದಿದ್ದಾರೆ ಕೂಡ ಅವರನ್ನ ನೋಡಿ ನಗುವನ್ನು ಕಲಿಬಹುದು ಆತರ ಇದಾರೆ
ಹ ಸರಿತು ಬಸವರಾಜ್ ಅವ್ರೆ ನಿಮ್ಮ ಒಳ್ಳೆಯ ಮಾತುಗಳಿಗಾಗಿ ನನಗೆ ನನ್ನಂದು ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಈ ಸ ಪ್ರೋತ್ಸಾಹ ಸಂತೋಷ ಉತ್ಸಾಹ ಎಲ್ಲ ಈಗೇ ಥರ ಇರಲಿ ನೀವು ನೂರು ಕಾಲ ಬದುಕಿ ಎಂದು ನನ್ನ ಅನುಭವ ಮಾ ಗಳನ್ನು ಹೇಳಿ ಧನ್ಯವಾದಗಳು
ಸರ್ ನಿಮ್ಮ ಒಳ್ಳೆಯ ಮಾತುಗಳಿಗೆ ನಾನು ವಂದನೆಗಳು ಜ